ಹಲೋ
ಹ್ಮ್ ಹೇಳುವ ಏನ್ ಮಾಡ್ಕತಿ ಆಗೇ ಚಾನ್ ಅಷ್ಟ ಎಲ್ಲಾ
ಅಷ್ಟು ಆಯ್ತುವಾ ದೋಸೆ ತಿಂದ್ವಿ
ತಸೇ ಮಾಡ
ಅಲ್ಲಲ್ಲ ಭಾರವಾ
ನಾನು ದೋಸನೆೆ ಮಾಡೀನಿ
ದೋಸೆನ ಮಾಡಿ ಯದಾರ್ ಜ್ಯೋತಿ
ಆಲೂಗೆಡ್ಡಿ ಪಲ್ಯ ಚಟ್ನಿ ನೀನ್ ಬೇರೆ ಮಾಡಿ ಏನು
ಇಲ್ಲ ಇವ ನಾನು ಅದ ಮಾಡೇನೆ ಏನು ಅದೇ ಮಾಡೇನ್ ನಾನು
ಪಡ್ಡು ತಿನ್ನೋರಿಗೆ ಪಡ್ಡು ಹಾಕೋತಿನಿ ದೋಸೆ ತಿನ್ನೋ್ರ ಈ ದೋಸೆ ಹಾಕೊಡ್ತಿನಾ
ನಮ್ ಮನ ದೋಸೆನೆ ಕೇಳ್ತಾರ್ ಇವ್ರು
ಹ್ಮ್ ಅವ್ರು ರುಪರ್ ಮನೆಗ್ ಹೊಸ ಮಂದಿ ಪಡ್ಿಕೇಳ್ತಾರ ಅವಳು ದೋಸೆ ತಿನ್ನಲ್ಲ
ರೂಪಾರಿಗೆ ಕಷ ನಕ್ಕಾಯಗ
ಇವ ನಾಷ್ಟ ಮಾಡ್ತ ಅವ್ರಗುಮಗುಫೇಸ್ ಸೇರ್ಸ ಮಾಡ್ತೀನ
ಹ್ಮ್ ನೀ ಯಾವಾಗ ಇಡಿ ವಟರ್
ಹ್ಮ್ ಅವ್ನ್ ಮದ್ಲು ನಾಷ್ಟತಾ ಇಷ್ಟ ಪಡ್ತಾನ ಬ ಸ್ವ ಆಕೆ ರೂಪಾ ಮಾಡಂಗಿಲ್ಲ ನಾಷ್ಟ ವಲ್ಲ ತಳಕಿ ಅದಕ್ಕೆ ನಾಸ ಕ ಬಿಡಲ್ಲ ಚಂದ ಮಾಡಲ್ಲ ಅದು ನಾಷ್ಟ ಮಾಡ್ತಂದ್ರ ಅಡ್ಗೆ ಮಾಡತತದ ರೊಟ್ಟಿ ಪಲ್ಯನ ಮಾಡದದು ಬಿಟ್ಟ್ರ ಬೇರೆ ಏನು ಮಾಡಲ್ಲ ಅದು ರೊಟ್ಟಿ ಪಲ್ಯ ಇಲ್ಲಂದ್ರೆ ಪೆ ಕೊೋಟನ ಅಷ್ಟ ಏನುಷ್ಟ ಮಾಡ ಏಾರ ಇಂತವೆ ಎಲ್ಲಾ ಪರೋಟಾ ಪಿರೋಟ ಎಲ್ಲ ನಮ್ಗೆ ಹೇಳ್ತಳಕೆ ಪರೋಟಾ ಮಾಡಾಗದು ಅಂದ್ರೆ ದೋಸೆ ಇಡ್ಲಿ ಪಡ್ಡು ಇಂಥವ್ ಏನಾರ ಬಾತುಗಳು ಅಂತವ ಇಂತವ ಎಲ್ಲಾ ನನಗೆ ಹೇಳ್ತೈ
ಬಾತು ಹಾಳು ಮುಳು ಕಾಳು ನೀ ಮಾಡ್ತ ಆಲೂ ಪರ
ಹ್ಮ್ ಆಲ್ಲೂ ಪರಟ ಚೀರ್ತಾನವ ಆಕಿನ್ ರೊಟ್ಟಿ ಪಲ್ಯ ಇದ್ರಷ್ಟು ಆಕಿನ್ ಕೆಲಸ ರೊಟ್ಟಿ ಪಲ್ಯ ಇರ್ಲಿಲ್ಲ ನಾನ್ ಕೆಲಸದು
ಚಲೋಬ್ಳವ ನಿಮ್ದ ಇದ್ರು ಅದ ಬೆಸ್ಟ್ ಅದು
ಹ್ಮ್ ಚಂದ ಐತ ಎಲ್ಲ ಚಂದ ಐತೆ ಅಂದ್ರೆ ಮಾತಾಡೋ ಗೊತ್ತಾಗಲಿ ಮಣ್ಣ್ ಇದ್ದಂಗ ಸೇವ್ ಅವರು ಹೆಂಗಟ್ಟಂತ ಒಂದಲ ಅಂದ ಬಿತ ನೋಡ ಹಂಗ ಪಟ್ಟ ಅಂತ ಒಂದಸಲ
ಏನ್ ಮ ಅಲ್ಲಾ ಎಲ್ಲಾರ್ಗ ಮಾತಾಡಕ್ ಬಂದಿದಂದ್ರ ಎಲ್ ಇದಾಗ್ತಿತ್ ಹೇಳ ಹಂಗ ಇ
ಅತಾ ಅಂತ ಹೇಳ ಸುಮ್ಮಿರಲ್ಲ ಮತ್ತ ಅದೆನ್ರಿರ್ತದ ಅ ಎಲ್ಲ ಇರದ ಇಲ್ಲ ಹಂಗ ಬಿಡು ಎಲ್ಲರಿಗೂ ಹಂಗ ಮಾತಾಡ್ತವ ಆಕಿ ಪಟ್ಟಂತ ಮಾತಾಡ್ಬಿಡ್ತಾಳ ಅದರ ಅರ್ಥ ಗೊತ್ತಾಗಲ್ಲಕಿಗೆ
ಹೌದು ಹ ನನ್ ಜೊತೆ ನಾ ಅವಾಗಿದ್ಲೆಲ್ಲ ಸುಮ್ಮಕ ಅಂತ ಬತ್ತ
ಆದದ್ರ ಚೆಂದ ಐತಿ ಬುದ್ಧಿ ಎಲ್ಲ
ಚಲೋ ಆಯ್ತಕ್ಕ
ಹಂಗೇನ್ ಇದು ಮಾಡಂಗಿಲ್ಲ ಫ್ರೆಂಡ್ಸ್ ತರಾ ಇರುತ್ತಳ
ಇರರುವೆ ಕಾಳಕ್ಕ ಹಂಗ
ಜಜಗಳಲ್ಲ ಜ್ಯೂಟಿಲ್ಲಿ ಎಲ್ಲರ ಹೋತ್ ಅಂದ್ರ ಮಾರ್ಕೆಟ್ ಕದ ಹೋ ಅ್ರ ಕಕೊಂಡೋಗತತಿ ಬಾ ಯಾಕ್ ಮಾಡ್ ೊಂಡ ಹ್ತಾ ಕರ್ಕೊಂಡ ಹೋಗ್ೀ ಗಡಿ ಮ ಕರ್ಕೊಂಡ ಹೋಗತೀರಿ ಏಾರ ತರದ್ರ ನಿಮ್ಮ ಮನೆಗಿರು ನಾನ ತಕ ನಿ ಮನೆಗಿ ನೀ ಕೆಲಸ ಹಳಕ್ಂತೈತಿ ಇಲ್ಲೈಂಗ ಫಾಲ್ಸು ತರ ಇದ್ದು ಅಂದ್ರ ತಾನ ತಂದಕೊತಳ ಆಕಿ ನನ್ ಕರೆಲ್ಲ
ಅದು ಏನ್ ಮಾಡ್ದ ಸಂಚನ ಕೆಲ್ಸ
ಏನ್ ಮಾಡೋಣ ಬಿದ್ದು ದುಳ್ಳಾಡ್ತಿನ್ ಮನಿಯಾಗ ಏನಕ್ಕೆ ಬರಲ್ ಯಾವದು ಬರಲ್ಲ ಬಸುಮನಿ ಬಸುಮನೆಗೆ ತಲ್ಲ ಬಸವ ಜೋಡಿ ಇದ್ದ ಇರ್ತಳಕಿ ಅವನಿಗೆ ಆರಾಮಿಲ್ಲಲ್ಲರಿಲ್ಲ ನಡ್ದ್ಂದ್ ಬಿಟ್ಟ ಎ ಹೋಗಲಾಕಿ ಗೋಲಿಿಯ ಅದು ಇರ್ತಾವ ಟೈಮ್ ಟೈಮ್ಗೆ ಕೂಡವು ನ ಎಲ್ಲೂ ಹೋಗಕ್ಕೆ ಮೊದ್ಲುನ ಎಲ್ಲೂ ಹೋಗ್ತಲ್ ಬುಡು ಯಾಕೆನಾ
ಹ್ಮ್
ಮನೆಗೆ
ಹ್ಮ್ ರಿ ಪಡಾಕ
ಹೋಟೆಲ್ಲೂ ಬರಲ್ಲ ಹಂಗ ಹಿಗದ ಕರೆ ಬಂದಿತ್ತು ಅಂದ್ನು ಹಿಂಗ ಬರ್ತೈತಿ ಹಿಂಗ ತಗೊತೈತಿ ಹೋಗ್ಬಿಡ್ತೈತಿ ದಷ್ಟ ಏನೋ ಆಪ್ರೂಪಕ್ ಬಂತ್ ಅಂದ್ರೆ ಬರ್ತೈತೆ ಅಷ್ಟ ಅಪ್ರುಪಕ್ ಬಂದ್ಲ ಒಂದ ತಾಸ ಎರಡು ತಾಸ ಕುೂುೋಗಿತಾಳೆ ಬಾರೆ ಹುಡುಗ ಕರ್ಕೊಂಡ ಮನೆ ಕೂತಏನ್ ಮಾಡತ ಅಂತಂದ ಬಂದಿರ್ತ್ತಾಳೆ
ಹಾ ಹಾ
ಹ್ಮ್ ಇಲ್ಲಾಂದ್ರೆ ಏನ್ ಬರಲ್ಲ
ಚಲೋ ಆಗ್ಬಿಡಕ್ ಅಡ್ಜಸ್ಟ್ ಆಗಿ ಶಾವ ಬನ್ನಕ್ಕ
ವ ಗ ಬಂದ ಅಜ್ಜಿ
ಇಲ್ಲಕ್ಕ ಹಚ್ಚಿಲ್ಲಾನ ಅದ್ಕಕಚ್ಚಿ ಇಲ್ಲವಾ ಅಲ್ಲೇ ಬಂದ ಸುಮ್ನೆ ಏನ್ ಮಾತಾಡದಂತ ಹೇಳಿ
ಹ್ಮ್
ಹೆಂಗಿದ್ರು ನೀನಿಲ್ ಬಂದಾಗ ನಿನ್ ಜೊತೆ ಮಾತಾಡಿದ್ರ ಆಯ್ತನ್ ಸುಮ್ಮ ಆದೆ
ಹ್ಮ್ ಬಂದನ್
ಅಷ್ಟಿದೆ ಆಗಲಕ್ಕ ಏನ್ ಮಾತಾಡ್ಬೇಕಂದ ಅದ್ಕಕ್ಕ ಅದ್ಕ ನಾನು ಹಚ್ಲಿಲ್ವಾ ಸುಮನೆ ಏನತ್ತ ಮತ್ತ ನೀವ ನಿನ್ ಜೊತೆ ನ ಮಾತಾಡಿದ್ರ ಆಯ್ತು ಆರಾಮಂಟಿ ಹಾ ಆಂಟಿ ಟಿ ನ ನೀ ಕರ ಪಾಪ
ಇ ನಾವ್ ಹಾಳ ಮೂಳ ಅವ್ರದು ಇವರ್ದ ಜರ ಗೀತಾಕ್ಕ ಸ್ಟೋರಿ ಜರ ಆಕಿ ನಿ ಇನ್ಟಾಗ್ರಾಮ್ ಸ್ಟೋರಿ ಈಕಿನ ಇನ್ಸ್ಟಾಗ್ರಾಮ್ ಸೋರಿ ಹಾಳು ಮುಳು ಮಣ್ಣು ಮಸಿ ಮಾತಾಡ್ತಿವಿ ಹ್ಮ್ ಹತ್ತುದ ಇಲ್ಲಕ್ಕ ನಾನ
ಬ್ಯುಸಿಯಾಗ್ಬಿಟ್ಟಲ್ ಕೀ ಗೆ
ಆಗಿತ್ತು ಅಂದ್ರ ಹಚ್ಚಿರ್ತಳ ಯಾಕೆ ಫೋನೆ ಹಚ್ಚಿಲ್ಲಲ್ಲ ಅಂತಿ ನಾ ಹಚ್ಚ ನ ಬಿಸಿದ ಇದಿನ್ ಅಂತ ಗೊತ್ತಾಗ್ತಿಲ್ಲ ಹಚ್ಚಕ್ಕಾಗಲ್ಲ ಅಂತ ಅಚ್ಥಳ
ಎಂಥ ಬ್ಯುಸಿ ಪೂರ ಬರಿ ಅದ್ರಲ್ಲೆ ಇರ್ತಾಳಂತೇನು
ಹಂಗಿ ನಂಗೆ ಒಂದ್ ಇಟ್ಕೊಂಡಳ
ಹಾ
ರೀಲ್ ಇಷ್ಟ ಮಾಡ್ತಾಳ ಅದಿಷ್ಟ ಬಟ್ಟೆಂಗಡಿಗೆ ಇಷ್ಟು ಹೋಗ್ತಾಳ ಆಕಿ ಹಚ್ಚದೇ ಇಲ್ಲ ಬಾಳ ದಿನ ಅಗಿತಂದ್ರೆ ಹಚಿರ್ಥಳ ನೋಡ ನಿನ್ ಇಲ್ಲ ಅಂದ್ರೆನ್ ಹಚ್ಚಲ್ಲ ಸ್ಟಾರ್ಟಿಂಗ್ ಲು ದಿನ ಹಚ್ತಿಡ್ಲು ಆಕಿನು ನಾನು ದಿನ ಹಚ್ತಿದ್ದೆ ನಮ್ಮೇಲೆ ಆಕೆ ಅಂಗಡಿ ತಗ ಹ್ಮ್ ವಿದ್ದನ್ ಈಗ ಏನಾರ ಇ ಹಚ್ಚಿರ್ತೈತ್ ಅದು ಇಲ್ಲಂದ್ರೆ ಇಲ್ಲಾ ನಾನು ಏನರ ಇದ್ರ ಹಚ್ಚಿರ್ತೇನಿ ಈಗ ಇಲ್ಲಂದ್ರೆ ಏನಿಲ್ಲ
ಹ್ಮ್
ಅಲ್ಲೆಂತ ಪದ್ಯ ನಮ್ಮ ಮನೆಗ ಇರ್ತಾನ ಇವ್ರ ಪಪ್ಪ ಹಚ್ಚದಾಗೇನೆ ಮಾತಾಡಿರ್ತಾನ ಆ ಪದ್ಯ
ಹ್ಮ್ ಹೋದ್ರು ಇದು ಗೊಂಬಿ ನಿಂಬಿ ಎಲ್ಲ
ಕಲ್ಸಿನಿ ನೋಡಕ್ಕ ಇನ್ನ ಇವರು ಬರ್ತಾರೆ ಈಗ ಬರ್ತಾರಕ್ಕ ಈಗ
ನಾಳೆ ರಜೆ ನ ಅವ್ರಿಗೆ ಇವತ್ ರಜೆ
ಇವತ್ತ ರಜಾ ಹತ್ರರುಗ್ಯಾರಿಗೆ
ಹಾ ಹೌದಲ್ಲ ಇವತ್ರಜೆವರಿಗೆ
ಹ್ಮ್ ಬರ್ತಾರ ನೀನ್ ಲೇಟ್ ಆಗ್ಬಟ್ರ ಬರ್ತಾರ ಈಗ ಬಂದ್ರಂದ್ರ ಮತ್ತವಾಗ ಫ್ರೀ ಇದು ಮತ್ತ ಅವವಾಗ ಸಾಯಂಕಾಲ ನಾಳೆ ಹಚ್ತಿನಿ ಇರ ಪೋನ್ ಅವ್ರ ಬರು ತ್ತನ ಮಾತಾಡ್ತಿನಿ ಅಕ್ಕ
ಮುಗುಸು
ಹಾ ಅಕ್ಕ ಅದಕ್ಕ ಫೋನ್ ಅಚ್ಚಿಲ್ಲ ಈಗ
ಏ ಹಚ್ಚಿದೇನಿ
ಇಲ್ಲವಕ್ಕ ಏನ್ ಮಾಡದಂತ ಗೊತ್ತಾಗಲ್ದಕ್ಕ
ಸ್ವಿಚ್ ಆಫ್ ಅವತ್ ಅಚ್ಬೇಕು ಮತ್ತೆ
ಸ, ಮೆಸೇಜ್ ಕಳಿಸಾನಕ್ಕ ಮೆಸೇಜ್ ಹೋಗಿಲ್ಲಲ್ಲ. ಮ ವಿಶೇಷ ಹೋದ್ರ ಗೊತ್ತಾಗತ್ತಂದು ಸುಮ್ಮಾಗಿನಿ.
ಹ್ಮ, ಹಾ,,
ಒಂದ್ ಫೋನ್ ಹಚ್ಚಿದ್ರೆ ನಮ್ಗ ಸುಮ್ನೆ
ಹ, ಆ ಡೇಟ್ ಬಂತಂದ್ರೆ ಸುಮಾ ನಾನ್ ಆಗಿರ್ಲಿ ನೀನ್ ಆಗ್ ಡೇಟ್ ಬಂತಂದ್ರ, ಒಂದ್ ಅಕ್ಕ ಆಗಿಲ್ಲ ಅಂದ್ರ ಭೀ- ಈವಾಗ ಕಟ್ಟದ ಬಂದೈತಿನನ್ ಒಂದ ಎರಡ್ ದಿನ ಬಿಟ್ಟ ಹಾಕ್ತಿನಿ ಅಂದ್ರೆ ಒಂದ ಸಮಾಧಾನ ಇರ್ತೈತದು.
ಅದೊಂದ ಆ ಟೈಮ್ಗೆ ನಾವು ಅವ್ರಗ್ಯಾರ ಹೇಳೋಕಬೇಕ. ಇವ್ರ ಹತ್ರನ ಹೆಂಗಾರ ಕೊಡ್ರಿ ಇಲ್ಲಿ ಒಂದಿ ಅಂತ ಏನಾರ ಮತ್ತ ಯಾರ್ ಹತ್ರ ಇಸ್ಕೊಬೋದಕ್ಕ. ಈಗ ಐತಿ ಹಂಗೂ ಇದನ್ ಮಾಡಿನ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್
ಹ್ಮ್, ಅದಕಿದು ಇನ್ನು ಸಣ್ಣ ಅಮೌಂಟ್ ಐತಿ ಬಿಡಿ ಹೆಂಗ ಒಂದ ಆಗೋಗತೈತಿ.
ಹ್ಮ್, ಮತ್ತಕ್ಕ. - ದೊಡ್- ದೊಡ್ ಅಮೌಂಟ್ ಮಾಡಾಕ್ ನಾವ್ಏನ ಕೆಲ್ಸಕ್ ಹೋಗತೇವಕ್ಕ ತಿಂಗಳ.
ಕಷ್ಟ ಆಗ್ಬಿಡ್ತೈತೆ. ಏನೋ ಕೊಟ್ಟವ್ರ ಇಲ್ಲನು ಕೊ ಒಂದ ದಿನ ಎರಡ ದಿನ ಅಂದ್ರಏನ ಪ್ರಾಬ್ಲಮ ಆಗೈತ್ರಿ ಅಡ್ಜಸ್ ಮಾಡ- ಕೊಂಡಂದ, ಅಡ್ಜಸ್ಟ್ ಮಾಡೋಕೊಂತಾರಂಗ ಪ್ರತಿ ತಿಂಗಳನು ಮಾಡಕ್ ಆಗಲ್ಲ ಅಕ್ಕಾ.
ಹ ಇಕಿ ಬಾಳ ಹೇಳಿದ್ರು ಇದನ್ ಮಾಡ್ಕೊಲಕ್ಕ ಹೆಂಗೆ, ಹಂಗೆ ಅಂತ ತಸಲ್ಲ ಮತಳ
ನನಗಂತ್ರ ಫೋನ ಇಲ್ ನೋಡಕೆ ವಟ ನಾನು ಚ ಹೋಗಿಲ್ಲ ವ ಹಚ್ಚಬೇಡಿ ಅಂದಿದ್ಲಾ ಅಕಿನೇ ಅಂದ್ಲಾಕಿ ಬಾಯರೆ. ತಾನ ಅಂದ ಎರಡು ಬಿಟ್ಟ ಎರಡು ತಿಂಗಳು ಇನ್ನೊಂದ ತಿಂಗಳ ಕಡೆ ಮುಂದಿನ ತಿಂಗಳಿಂದ ಕೊಟಗೊಂತ ಹೋಗ್ತೀನಿ ಅದ್ದ್ಂದ್ಲು. ಮತ್ತ ಅದ್ರ ಸುದ್ದಿನ ಇಲ್ಲ ಸಮಾಚಾರನ ಇಕ್ಕೆ ತೋಟ ನನಗ್ ಪೋನೆ ಇಲ್ಲ ವಟ್ಟ.
ಮಾಡ್ಬಾರ್ದಕ್ಕ ಯಾವಾಗ್ಲೂನು.
ನಾನುವ ಹಂಗ ನೋಡಕ್ ಹದ ಹೊರಗಡೆ ಮೂವತ್ ನಲ್ವತಸಾವಿ ರಲ್ಪ ಬರ್ಬೇಕ. ನ ಅಕಿನ ಮೂವತ್ತುರಂಜಿತಂದ- ಳ ಆ ಕಡೆ ಅವ್ರು ಇವರು ಒಂದ ಐದಸಾವಿರ ಕೊಡೋರಾದ್ರೆ, ಹೆಚ್ಚು ಕಮಿನಲ್ಲಿ ಹತ್ತು ಸಾವಿರ ರೂಪಾಯಿ ನನಗ ಬರ್ಬೇಕು. ಕೊಡೋದ ಇಲ್ವಟ. ನಂಗ ಹೆಂಗ ಹೇಳದ ಹೆಂಗ ಬಿಡದ ಅವ್ರೀಗ ನನ್ಗ್ ಅರ್ಥನೇ ಆಗಂಗಿಲ್ ಒಟ. ಅರ್ಥ ಮಾಡ್ಕೊಬೇಕು ಅವ್ರಗಿನ ಸ್ವಲ್ಪ
ಒಂದ ಅಲ್ಲ ಹೇಳಾಕರಿ ಏನು ಅಂತ.
ಮನೆಗದ್ ಏನ್ ಪ್ರಾಬ್ಲಮು ಏನು
ಹೇಳಕರ್ ಆಗತ್ತಿಲ್ಲ ಏನಂತ ಮಾತಾಡಕ್ ಏನಕ್ಕ ಹಾಳು ಮೂಳ. ನ್ ಮಾಡ್ತಾರ ಮಾತಾಡಿ ಇಸ್ಕೊಂಡ್, ಇಸ್ಕೊಂಡಾಗ ಹೆಂಗ ಇರ್ತದಕ್ಕ ಕೊಡುವಾಗ ಹಂಗ ಇರ್ಬೇಕ್ಕವ. ಹ ಹಾಗಂತೇ ಬಿಟ್ ಮನಸ್ಸ ಅದಕ ಕೆಡತಾವ್ ದುಡ್ಡಿನ ಸುಮ್ಮ್ನೆ ಕೆಡತಾವ್,
ದುಡ್ಡಿನ ವಿಚಾರದಾಗ ಎಲ್ಲಾರೂ- ಎಲ್ಲಾರೂ ಕೆಡಿಸಕೋಲ್ಲ ಸುಮಾ. ಕೆಲೊಬರು- ತಿಂಕ್ ಮಾಡೋರು ಅವ್ದ್ರು ಇಟ್ಕೊಂಡ್ ತಿಂಕ್ ಮಾಡಿರ್ತಾರ. ಇಷ್ ಕೊಟ್ಟೋರ್-
ಅಲ್ಲಕ್ಕ ನಂದು ನಿಂದು ಎಷ್ಟ್ ವರ್ಷ ಅತ್ ಹೇಳ ಸಿಟ್ಟ ಬಂದಾಗ ನಾನು ಯಕ ಹಿಂಗ ಹಾಯ
ನೋಡ ಸುಮಾನಾ ದುಡ್ಡಿನ ವಿಚಾರದ ಯಾರತ್ರರೂ ಕಳ್ಕಕ್ ಹೋಗಿಲ್ಲ. ನಾನು ನಾನ ಯಾಕ ಅಂದ್ರೆ ಇನ್ನು ಎದ್ರಾಗ ಬೇಕರ್ ಏನ್ ಬೇಕಾರ ಒಂದು ಒಂದ್ ಆಡಿದ್ರುನು. ಎರಡು ದಿನ ನಾಕ್ ದಿನ ಲೇಟ್ ಮಾಡಿದ್ರುನು ನಾನ್ ಅಡ್ಡ -ದಿಡ್ಡಿ ಮಾತಾಡಕ್ ಹೋಗಲ್ಲ.
ನೀನು ನಾನ ಎಷ್ಟ ಸರಿ ಇದನ್ ಮಾಡ್ತೇನೆ ಅಕ್ಕ ನಿನ್ಗಅಕ್ಕ ಅಂತ ಹೇಳಿ.
ಲೇಟ್ಗುತ್ತ ಅಂತೇತನಿಲ್ಲ ನಾಗು ಆದ್ರ ಅಡ್ಜಸ್ಟ್ ಮಾಡಲಿ ನೀನೇ ಕೊಟ್ಟರು ಎಲ್ಲಿಂದ ಅ್ರ ಹ ಹೇಳಿರ್ತನಿ. ಇಲ್ಲ ಕೊಡ್ತನಿರಲ್ಲ ಅಂತ ಹೇಳ್ರಿತಿನಿ ಅ ಅಡ ದಿಡ್ಡಿ ಕೊಡ ಮಾತಾಡಕ ಹೋಗಲ್ಲ. ನನಗೆ ತ್ ಅದ ಅ ಹಂಗಾಗಿ ನನ್ಗ ಅಕಿ ಕೇಳಿದ್ರೆ ಯವಾಗ್ ಭಿನು ಇಲ್ಲ ಅನಂಗಿಲ್ಲ ನಾಗು.
ಹ್ಮ, ಮತ್ತೆ ಅಂದ್ರೆ ವ್ಯವಹಾರ
ವ್ಯವಹಾರ ಹ್ಮ್, ಮಾತಿನೊಳಗ ವ್ಯವಹಾರ ಇರ್ತೈತಿ ಕೊಡೋದ್ರದಾಗ ವ್ಯವಹಾರ ಇರಲ್ಲ. ಫಸ್ಟ್ ನಮ್ ಮಾತಿನೊಳಗ ವ್ಯವಹಾರ ನೋಡ್ಕೊಂತಾರೆ. ಒಂದ್ನ ಎರಡು ದಿನ ಲೇಟ್ ಆದರು ಬಿ ತಡ್ಕೊಂತಾರ ಒಂದ ವಾರ ಲೇಟ್- ದ್ರ ಬಿ ತಡ್ಕೊಂತಾರ ಮಾತ್ ಹೆಂಗ ಆಡ್ತಿವಿ ಅನ್ನೋದ್ರದಾಗ ಇರ್ತೈತ್ ಮನುಷ್ಯನ್ಂದು.
ಹಾ ಬೇೇಕಾರದವಾ ಅದ್ಕ ನಾನುಾಕನ್ ಮಾಡೋದು ಯಾಕ ಇದ ಆಯ್ತಾ ಆಗ್ಬಿಟ್ ನೋಡಕ್ ಏನೋ ಪ್ರಾಬ್ಲಮ್ ಆಯ್ತ ಅಂತ ಹೇಳಿ.
ಹ್ಮ್,
ಇಲ್ಲ ತಂದ್ರ ನಾನು ಎಲ್ಲಿ ಇ ಇಲ್ಲಕ್ಕ ಅಂತ ಹೇಳಿ ಸುಮ್ನಾರ ಇದನ್ ಮಾಡ್ಲಿಲ್ಲ ನಾನು. ಕೇಳದ್ ಸುಮನ ಇವಾಗ ನನಗ್ ಹೊಡ್ದ್ ಗಿಡ್ದೂ ಆದ್ರೆ ಆಗಿಲ್ಲಕ್ಕ ಆದ್ರೆ ಇನ್ನ ಹೇಳಂತಿ ಅಕ್ಕ ಯಾವ್ದಾರ್ ಸಂಘದಾಗ ಹುಡುಕಿ ಕೊಟ್ಬ ಬಿಡಿ ಅತ್ತಗ ಸುಮ್ನೆ ಅತ್ತ ನನಗೂ ಸರಿ ಇರಲ್ಲಕ್ಕ ಅಂತ ಹೇಳಿ
ಹ್ಮ್
ಹ ಹೇಳಿದ್ರು ಆಕೆ ಅಕ್ಕ ಸರಿ ಮಾತಾಡುದು ಇಲ್ಲ ಏನೋ ಅದ್ರ ಬಗ್ಗೆ ಉತ್ತರನ್ನೂ ಕೊಡಲ್ಲ.
ಮಾತನೆಗೆ ಬರೋದು ಆಕೆ ಹತ್ತಿರ ಆ ಎಲ್ಲರಿಗೂ ನಮ್ ಐತಿ ನಮ್ಕ ಎಲ್ಲಿ ಬೆಲೆ ಕೊಡ್ತಿ ನಾವಿನು ದುಡ್ಡಿ ಈಗ ನಮ್ಕಿ ಇಲ್ಲಾಂದ್ರೆ ನೀ ಕೊಡ್ಸಿಯಾ ನಮ್ಕಿ ಇದ್ದೇನೆ ವ್ಯವಹಾರ ಮಾಡಿರ್ತೈತಿ ಬಟ್ ಅದ ಟೈಮಿಗೆ ಇದೆ ಇರೋದ್ ತಗೊಂಡ ಏನ್ ಮಾಡಬೇಕ್ ಹೇಳ್ ನೋಡಮ್ಮಿ ಈ ಹಸುವದಾಗ ಅನ್ನ ಹಾಕಿದ್ರೆ ಒಂದ್ ಬೆಲೆದ್ ನೀ ಹೊಟ್ಟೀ ತುಂಬಿದ್ಮೇಲೆ ಅನ್ನ‌ ಹಾಕಿದ್ರೆ
ನನ್ಗ್ ಊಟ ಕೊಡದಿಲ್ಲ ನಾನು ಅಂತ ಅಂದ್ರೆ ಸಂಜೆತನ ಉಪವಾಸ ಕೆಡಸಿ ರಾತ್ರಿ ಕೊಟ್ರೆ ಏನು
ಹಾ ಏನ್ ಉಪಯೋಗ್ ಬಂತು ಹೊಟ್ಟೆ ತುಂಬಿದ್ದ್ ಮೇಲೆ ಕೊಟ್ಟಿದ ನೀನ್ ಉಪಯೋಗ ಬರ್ತದ ನನ್ದ್ ಅದೇ ಯಾಕೆ ನಂಬಿಕ್ ಇಲ್ಲೇ ಎತ್ತುಕೊಂಡು ಓಡೋಗಬಿಡ್ತೀನೆನೆ ಕೊಡಲ್ಲೆನೆ ಅಂತಳ್ ಅಮ್ಮೀ ಕೊಡ್ತೀವ ನನಗ್ ಕಷ್ಟ ಇದ್ದ ಕೊಡಲ್ಲಿಲ್ಲ ಅಮ್ಮೀ ನ್ ನನ್ಗೂ ಕಷ್ಟ ಮುಗದ್ ಮೇಲೆ ಕೊಟ್ಟರೆ ಎದಕ್ ಬಂರ್ತಂತಿ ನನಗೆ
ಈಗ ಸುಮ್ ಸುಮ್ನೆ ಅಂತ್ರೂ ಇರ್ಸ್ಕೊಳಲ್ಕ್ಕ ಕಷ್ಟ ಠ ಆ ತ ಅಂತಾನೇ ಹ ಕೊಂಡಿರ್ತಾರಾ ಇಸ್ಕೊಂಡಾದ್ಮೇಲೆ ಅವ್ರಿಗೂ ಇಲ್ಲಪ್ಪ ಸುಮ್ಮನೆ ಸುಮ್ಮನೆ ಇವರು ಕೇಳಲ್ಲ ಇವರದು ಏನಾದ್ರೂ ಇರ್ತೈದೆ ಅಂತನೂ ಗೊತ್ತ
ಹ್ಮ ಅದಬೇಕು ಇವ್ರ್ರ ಹೌದು ಆಕಿ ಏ ನಮ್ ಪರಿಸ್ಥಿತಿ ಚಂದ್ ಇದ್ದಿತ್ತು ಅಂತಂದ್ರ ಏ ರೇಖ ನಿನ್ನ ಹತ್ರ ದುಡ್ಡು ಐತಿ ದುಡ್ಡ ಇದರನ್ನು ಕೇಳ್ತಿಯ ಅಂತಾನು ಅವಾಗ ನನ್ ಬೇಕಾಂದ್ ಅದಕ್ಕ ಬಿಡಪ್ಪ ದುಡ್ ಐತಿ ಈಗ ನನ್ ಬೈಕೋಣದಾಗ ಒಂದ್ ಅರ್ಥ ಐತಂತೇನ್ ಹೇಳಿ ನನ್ ಎಷ್ಟ ಪರ್ಸೆಂಟ್ ತಗಣಕತಿಂತ ಗೊತ್ತೈತಿ ಗೊತ್ತಿದ್ನು ಮತ್ತಂತಂದ್ರೆ ಆಕಿ ಕೊಡಲ್ಲ ಅಂತ ಅಂತಂದ್ರೆ ಅಕಸ್ಮಾತ್ ನಾನ್ ಮೊನೆ ಅಂಗೆ ಅಂದೆ ಹಂಗೆ ಅ ಸಪೋಸ್ ನೀನೇ ದುಡ್ಡು ಕೊಟ್ಟಳ ಮೂವತ್ತು ಸಾವಿರ ಬಡ್ಡಿ ಕಟ್ಟ್ರ ನಿನ್ ತಿಂಗಳಿಗೆ ಹದಿನೈದುರು ರೂಪಾಯಿ ಆಗ್ತಿತ್ತು ಮೂವತ್ ಸಾವಿರ ಐದ್ ಪಸೆಂಟ್ ಇಡ್ರೂ ಹದಿನೈದು ರೂಪಾಯಿ ನಿನಗೆ ಲಾಸ್ ಅಲ್ಲೇನೆ ಈ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಕೊಂಡ ಡಬಕ್ಳಕ್ ಕುಂತೈತದ ಈ ಹದಿನೈನೂರಡಿ ಹದಿನೈನೂರು ಮೂವತ್ತು ತಿಂಳಗಳ್ದು ಎಷ್ಟಾಯಿತ್ತ್ ಹದಿನೈದು ಹದಿನೈದುದಿನೈ ಒಂದ್ ನಲ್ವೈದ್ ಸಾವಿರ ರೂಪಾಯಿ ಅಸಲ್ ಕಿನ ಬಡ್ಡಿನೆ ಜಾಸ್ತಿ ಆಗೋಗೈತೆ ಹಂಗ್ ನೋಡಕ್ ಹೋದ್ರೆ ಎರಡ್ ಪಟ್ಟ್ ಆಗದೆ ನನಗೆ ಬಡ್ಡಿ ಅಂತ ಹೇಳ್ ಕೊಟ್ಟೆ ಬಡ್ಡಿ ಅಂತ ಕೊಟ್ಟಿಲ್ಲ ಸಪೋಸ್ ನಾ ತೋಗೊಂಡ ಕಟ್ಟಕತ್ತಿಲ್ಲ ಅದನ್ ಹೇಳಕತ್ತೀನಿ ಅಂತ ನನ್ ಅಂದಿ ಆಕ್ ಕಿಗೆ ನಿನಗ್ ನಾ ಬಡ್ಡಿ ಅಂತ ಕೊಟ್ಟಿಲ್ಲ ನಾ ಒಪ್ಕೋ ಹೊ ತುರಾಜ್